ಏನು ಮಾಡ್ತೀರಿ?
ಏನ್ ಇಲ್ರಿ, ಈಗ ಊಟ ಆಯ್ತು ಬಂದ್ ಕೂತಿನ್ರಿ, ನೀವ್ರೀ?
ನಂದು ಊಟ ಆಯ್ತು ಸುಮ್ ಕುಂತಿದ್ರಿ.
ಹೌದ್ರಿ?
ಚಪಾತಿರಿ ದಾಲು ಅನ್ನಾ
ಹಾ ಹಾ ರೀ
ನಿಮದುು
ನಮ್ದು ನಾವ ಹೊರ ಹೋಗಿದಿವ್ರಿ
ಚೋರುದಲ್ಲ ಏನ್ ಸ್ಪೆಷಲ್ರಪಾ
ಸ್ಪೆಷಲ್ ನನ್ ಫ್ರೆಂಡ್ದ ಬರ್ತ್ಡೇ ಇತ್ರಿ
ಹ್ಮ್ ಪಾರ್ಟಿ ಜೋರಾ
ಪಾರ್ಟಿ ತ್ರಿ ಪಾರ್ಟಿ ಮುಗಸ್ಕೊಂಡ ಅದಷ್ಟ್ ಬನ್ನಿರಿ
ಹ್ಮ್ ಹ್ಮ
ಮತ್ತೆ
ಮತ್ತೆ ಏನಿಲ್ಲಪ್ಪಾ ಅಂದ್ರೆ ಚೋರ ಆಗತ್ ಪಾರ್ಟಿ ಇವತ್
ಹೂ ರೀ ಬಾ ಬಾನತ ಮತ್ತತ್ ಬೆಳಿಗ್ಗೆಯಿಂದ ಹೋಗಕ್ ಆಗರಿ ಇ ಇಲ್ರರಿ ನಮ್ ಫ್ರೆಂಡ್ಸ್
ಹೌದು ಏನ್ ಊಟ
ಊಟ ರಿ ಸೂಪ್
ಹ್ಮ್
ರೊಟ್ಟಿ ಗುಲಬ್ ಜಾಮನ್ ರಿ ಐಸ್ಕ್ರೀಮ
ನಿಮ ನಿಮಗೇನ ಇದ್ರ ಸಾಕ
ಸಾಕ್ರಿ ಐಸ್ ಕ್ರೀಮ್ ಇದ್ರೆ ಮುಗೀತು ಆದ್ರ ಮೇಲೆ ಮುಗಿಸತ ಊಟ ಹ್ಮ್
ನಿಮಗೆ ಐಸ್ ಕ್ರೀಮ್
ಹ್ಮ್
ನಮ್ದು ಚಪಾತಿ ಡಾಲು ರೈಸು
ಏನ್ ವಾಕ್ ಮಾಡತ್ತೀರಿ
ವಾಕ್ ಮಾಡ್ರಿ ವಾಕ್ ವಾಕ್ ಮಾಡ ಬಂದಿ ಸುಮ್ಮ ಮಕೊಂಡಿದ್ರಿ ಮಳಿ ಬಂತ್ರಿ ಸಾಯಂಕಾಲ ಸ್ವಲ್ಪ ಜೋರು
ಬಂತೇನ್ರಿ
ಹೂ ಬಾಳಬಂತ್ತ್ರಿ ಮಳಿ
ಬಾಳ್ ಬಂತ್ರಿ ನಂಬಲ್ ಮಳಿ ನಿಂಬಲ್ ಇಲ್ಲ
ಇಲ್ರರಿ ಮಾಡಾಗಿದ್ಕರ ಬಂದಿಲ್ರಿ
ಹೌದಾ ಏನ್ರಾ ಹಾ
ಹ್ಮ
ಒಂದು ಐದು ಗಂಟೆನ ಐದುವರೆಗೆ ಸ್ಟಾರ್ಟ್ ಆಗ್ಯದ ನೋಡ್ರಿ ಎಂಟುರ್ ತನ ಮಳಿಂದ್ ನಂಬಲ್ ಹ್ಮ್ ಜೋರ್ ಬಂದ ರಿಗ ಗಾಳಿ ಎಲ್ಲಾ ಇತ್ತು ಫುಲ
ಹ್ಮ ಹಾ ಹ್ಮ ಹ್ಮ
ಹ್ಮ್ ಅಂದ್ರೆ ನಿಮ್ ಕಡಿಲ್ ಮಳಿ
ಇಲ್ರರಿ ಈ ಕಡೆನ್ ಇಲ್ರರಿ ಒಂದ್ ಎರಡ್ ತಾಸ ಬಂದೇ ತಿನ್ನವರಿ ಮಳಿ
ಹ್ಮ ಹೆಚ್ಚಿಗೆ ಬಂದದ್ರಿ ಒಂದ್ ಎರಡ್ ಮೂರ್ ತಾಸ ಬಂದದ
ಹ್ಮ್ ಹ್ಮ್
ಫುಲ್ ಜೋರ ಐತ್ರಿ ಮಧ್ಯಾನ ತನ್ನ ಇರ್ಲಿಲ್ಲ ಏನಿಲ್ಲ
ಚೊಲೋತ್ ಬಿಡ್ರ ಸ್ವಲ್ಪ ತಂಪಾರ ಆಯ್ತ್ ನಿಮ್ದೂರ್
ಹ್ಮ್ ಸ್ವಪ್ ತಂಪಾಗ್ಯಾದ್ರಿ ನಮ್ಮ ಊರಿಗೆ
ಹ್ಮ
ಹ್ಮ್ ಇಲ್ಲಾಂದ್ರರು ಬಾಳದಗತ್ತಪ್ಪಾ ಫ್ಯಾನ್
ಹ್ಮ್ ಗರಂ
ಹ್ಮ್ ಬಾಳ ಗರಾಮ್ರರಿ ಎಲ್ರುೂ ಹೋಗಿದ್ರಿ
ಇಲ್ರಿ ನಾ ಒಬ್ಬಕಿನ ಹೋಗ್ ಹ ಫ್ರೆಂಡ್ಸ್ ಅಷ್ಟೇ ರಿ ನಮ್ದ ಇದು ಫ್ರೆಂಡ ರಕ್ಕೆ
ಹೌದೇನ್ರ ಹ ಹೋ ಈವಾಗ ಪರಿಚಯ ಆಗಿದ್ದಕ್ಕಿನಾ
ಹಾ ರ ಮ್ಮ
ಎಷ್ಟು ಒಂದ್ಐ್ ಜನ ಇದ
ಇಲ್ರೀ ಒಂದ್ ಹದ್ ಜನ ಹೋಗಿದ್್ರ ಅಕಿಿಂದ್ ಇನ್ನೋ ಅಕಿಿಂದ ಕಾಲೇಜ್ ಫ್ರೆಂಡ್ಸ್ ಬಂದಿದ್ದೀರಿ ಹ ಎಲ್ಲಾರಗೂ ಒಮ್ಮೆ ಕರ್ದಿದ್ಲ
ಹೌದ ಏನ್ರಾ ಹ್ಮ್ ಗಿಫ್ಟ್ ಅದೇನು ಕೊಟ್ಟಿಲ್ಲ
ಗಿಫ್ಟ ಇಲ್ರಿ ಅಂತವೆೆಲ್ಲಾ ಇಲ್ ಬರ ಕೇಕ್ ಅಷ್ಟೇರಿೀ
ನಿಮ್ ಬರ್ಡಡೆ ಕೊಡಲ್ಲೇಏನ್ರ ಅವರು
ನಾವ್ ಇಸ್ಕೊಳಲ್ರರಿ ಕೊಡೋದುಲ್ ಕೊಡೋದು ಇಲ್ರರಿ
ಬರಿ ಕೇಕಷ್ಟ
ಕೇಕ್ ಅಷ್ಟೇ ರೀ ಯಾರ್ ಬರ್ತಾಡ ಇದ್ರು ಕೇಕ್ ತೊಗೊಂಡ್ ಹೋಗೋದಷ್ಟೇ ಟರೆ
ಪಾರ್ಟಿ ಅವ್ರು ಕೊಡ್ಸೋದು
ಪಾರ್ಟಿ ಅವ್ರು ಕೊಡ್ಸದು ಮುನ್ನೂರು ರೂಪಾಯಿ ಕೇಕ್ ಸಾವಿರ ರೂಪಾಯಿ ಬಿಲ್ರಿ ಮತ್ರಿ
ದ್ದಾರಬಿಹಂಗೆ
ಹಾ ನಮ್ದು ಹಂಗ ಮಾಡ್ತಾರಲ್
ಹ್ಮ್ ಹ್ಮ
ಬೇಡ ಒ್ ಐ್ನೂರು ರೂಪಾಯಿ ಐದನೂರು ರೂಪಾಯಿ ಕೇಕಿ ಮೂರ್ ಮೂರ್ವ ಸಾವಿರ ರೂಪಾಯಿ ಹಾ
ಹ್ಮ ಹಂಗ ಹಂಗಿರ ಅಂದ್ರ ವರ್ಷಿಗ ಒಂದ್ ಹತ್ತಿರ್ತಾವ
ಇರ್ತಾರೆ ಬರ್ಡೇ ಪಾರ್ಟಿನ ಇರ್ತಾವ
ಹ್ಮ್ ಹ್ಮ್
ಸುಮ್ ಹಂಗ ಹೋಗ್ ಬರೋದ್ರೆ ಹೊರಗೆ ಸ್ವಲ್ಪ ಮೈಂಡ್ ಫ್ರೆಶ್ ಆಾಕತ್ತಂತರಿ
ಹ್ಮ್ ಆಯ್ತಾ ಫ್ರೆಂಡ್ಸ್ ಇರ್ತಿರ್ಲಾ
ಮಧ್ಯಾಹ್ನ ಹೋಗ್ಬೇಕಂದ್ರ ಊಟ ಹೋಗಲ್ರರಿ ಮಧ್ಯಾಹ್ನ
ಹ್ಮ್ ಹ್ಮ್ ಹ್ಮ್ ಆಯ್ತ ಅದ್ರಾಗ ಬೇರೆ ಪಾರ್ಟಿಗೆ ಹೋಗ್ತಿವನ್ನನ್ನ ಮತ್ ತೀರ ಹೋಗಲ್ಲ
ತೀರಾ ಹೋಗಲ್ರ
ಮೈಂಡ್ನಾಗ ಅದ ಫಿಕ್ಸ್ ಆಗಿರ್ತದ. ಹ್ಮ್, ಮಸ್ತ್ ರೆಡಿಯಾಗ್ ಹೋಗಿರ್ಬೇಕ.
ಅಪ್ಪಾ, ರಾತ್ರಿ ಏನ್ ರೆಡ ಆಗ್ ಹೋಗೋದ್ರಿ? ಸುಮ್ನ ಹಂಗೆ ಒಂದ್ ಜೀನ್ಸ್ ಹಾಕೊಂಡ್ ಹೋಗ್ಬಿಡಿವ್ರಿ ಬರ್ತಡೇ ಇದ್ದವರ
ಹಾ ಬರ್ಡೇಗಲ್ ರೆಡಿ ಆಗೋದು.
ಅವ್ರ ಮುಂದ್ ನಾವ್ ರೆಡಿ ಆಗಿಲ್ಲಂದ್ರ?
ಹೌದು ಮತ್ತೆ, ಕನ್ಫ್ಯೂಸ್ ಆಯ್ತು ನೋಡೋರಿಗೆ ಏನ್ ಎಲ್ರೂ ಬರ್ಡೆನಾ ಅಂತ.
ಬ್ಯಾಡ್ರಿ
ಹೆಂಗ್ ಹಿಂಗೆ ಮಾಡ್ಬೇಕ್ ನೋಡ್ರಿ ಯಾರ್ ಎಲ್ಲರೂ ಮಸ್ತ್ ರೆಡಿ ಆಗಿ ಹೋಗೋದ? ಹಾ ಬರ್ಡೇ ಇರ್ ಇದಲ್ರ ಆಕಿನ್ ಇನ್ನೊಬ್ಬರು ಗ್ರ್ಯಾಂಡ್ ಆಗ ರೆಡಿ ಆಗ್ ಹೋಗಬೇಕ. ಕೇಕ್ ಆಕಿನ್ನೆದ್ರು ಇಡ್ಬೇಕು ಬರ್ಡೇ ಇರಲ್ಲ ಅಕಿನ್ನದ್ರುಯ್ದಿಡ್ಬೇಕು ಹಹಹ..
ಹಂಗ ಮಾಡವ್ರ ಮತ್ತೆ ಯಾರ ಕನ್ಫ್ಯೂಸ್ ಆಗ ಕಿದೆ ಹ್ಮ
ಹುಹು ರೀ ಆಗೇದ ಎಲ್ಲಾರ್ದು ಮನೆಯಾಗ್ ಊಟಾ?
ಮನ್ಯಾಗ ಎಲ್ಲರ್ದು ಆಗೇತ್ರಿ
ಹ್ಮ್ ಹ್ಮ್ ಹ್ಮ್
ಹ್ಮ್
ಮತ್ರಿ? ಹಾ.. ರೀ
ನಿಮ್ಮ ಮನ್ಯಾಗ ಊಟ ರೀ?
ಆಗ್ಯಾದ್ ನೋಡ್ರಿ ಎಲ್ರುದು. ಆಯ್ತು ಎಲ್ಲ ಮನೆ ಇದು ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಆಯ್ತು, ಪಾತ್ರೆ ಕ್ಲೀನ್ ಆಯ್ತು, ಆದೂರೆ ಎಲ್ಲಾ ಅ ಅದು ಎಲ್ಲ ಕ್ಲೀನ್ ಮಾಡೆ ವಾಕ್ಯಗೆ ಹೋಗಿದ್ರಿ ಸ್ವಲ್ಪ ಹೊತ್ತು ವಾಕ್ ಮಾಡ್ದ ಒಂದ್ ಹದ್ನೈದು ನಿಮಿಷ ವಾಕ್ ಮಾಡ್ಬಿಟ್ಟು ಹಂಗೆ ಬಂದ ಸುಮ್ ಮೊಬೈಲ್ ನೋಡ್ಲತ್ತಿದ ನಿಮ್ ಫೋನ್ ಬಂತು
ಹ್ಮ್ ಸಂಜಕ ಹಚ್ಬೇಕಂದೇರೆ ಮತ್ ಮತ್ತ ಆ ಕಡೆ ಹೋದ್ನಿರೀ
ಹ್ಮ್ ಹ್ಮ್ ಜಲ್ದಿ ಹೋಗಿದ್ರೆ ನಾ
ಹು ರಿ ಒಂದ ಆರೂವರೆ ಆರೂವರೆಗ ಹಂಗ ಹೋಗಿದ್ವಿ್ರೀ ಮತ್ ನಾವ್ ಕೇಕ್ ಕಟ್ ಮಾಡಿ ಫೋಟೋ ಗಿಟ ತಕೊದೆಲ್ಲ ಅಲ್ಲಿಗ ಬರ್ತೇತ್
ಹ್ಮ್ ಹ್ಮ್ ಹ್ಮ್ ಅಂದ್ರ ಲೇಟ್ ಐತ್ರಿ ಬರ್ಲಾಕ್
ಹಾ ರೀ
ಹ್ಮ್ ಹ್ಮ್ ಹ್ಮ್
ಮೊದಲದು
ಹೌದ್ರಿ ಮತ್ತ ಹತ್ ಮಂದಿ ಎಂದರು ಒಬ್ಬೊಬ್ರಿಗೆ ಎಷ್ಟು ಒಂದ್ ಅರ್ಧ ತಾಸಿಡರಲ್ಲ ಹಾ
ಮತ್ತೇನ್ರ ಈಗ ಎಲ್ಲ ಚಲೋ ಇತ್ತಂದ್ರ ಅವ್ರ ಪರ್ಸನಲ್ ಫೋಟೋ
ಹ್ಮ್ ಹ್ಮ್ ಹ್ಮ್ ಹೌದೇತಿ ಚೇಾ ಅವ್ರ ಇವರ್ಕಿಿ
ಹ್ಮ್ ಅವ್ರ್ದ ಹೆಚ್ಚು ಹೆ ತ
ಹ್ಮ್ ಹ್ಮ್ ಮತ್ತ ್ರೇ
ಅಂದ್ರೆ ಎಲ್ರೂ ಫ್ರೆಂಡ್ಸ್ ಸಿಕ್ಕಿದ್ರು ಮತ್ತೆ ಈಗ
ಹ್ಮ ರೀ
ಹ್ಮ್ ಹ್ಮ್
ದೃಶ್ಯಕೇತ್ರಸಲ್ಮ
ಹ್ಮ್
ಹ್ಮ್
ಮತ್ತೆ ಎಲ್ರುೂ ಇರ್ತಿರ್ಲಾ ನೀವ ನೀವೇ ಹ
ಹ್ಮ್
ಮೈಂಡ್ಸಪ್ಪ ಇವಾಗ ಎಕ್ಸಾಮ್ ಆದದ್ರೆ ಯಾವಾಗ
ಎಕ್ಸಾಮ ಈಗ ಮುಂದಿನ ತಿಂಗಳು ಏಳನೇ ತಾರೀಕಿಂದ ಸ್ಟಾರ್ಟ್ ನೋಡ್ರಿ
ಹ
ಹ ನಿಮ್ಮದ್ ನಿಮ್ಮ್ದ ಯಾವಾಗ ಅವರ್ರೀ
ನಂದು ಡಿಸೆಂಬರ್ನಾಗ ಇರತಾವ್ರಿ.
ಡಿಸೆಂಬರ್ ಯೆನ್ರಿ? ಹಾ ಹಾ ರೀ
ಸಂಬರ್ ಬಿ ಹ್ಮ ನೆಕ್ಸ್ಟ್ ಮಂತ್ ಲ್ರಿ
ಹ್ಮ ರರಿ ನೆಕ್ಸ್ಟ್ ಮಂತ್ ಏಳರು ಹಿಡ್ದಾವ ರೀ. ಹಾ ಓದ್ಬೇಕ್ರಿ. ಓದಾಕು ಬರಬೇಕು. ನಾಳೆಯಿಂದ ಹ್ಮ್ ನಾಳೆ ಎಂದಾರೆ ಜಲ್ದಿ ಏಳದು, ಓದೋದು.
ಹ್ಮ್ ಹ್ಮ್ ಹಾಲ್ಟಿಕೆಟ್ ಬಿ
ಇನ್ನ ಇಲ್ರಿ ತರ್ಬೇಕ್ರಿ ಇನ್ನ ಹೋಗ್ಬಕ್ ಒಂದಾ ಒಂದ್ ಮೂರ್ ನಾಲ್ಕು ದಿನ ಬಿಟ್ರಿ. ಮುಂದಿನ ವಾರದ ಹೋಗ ತೊಂಬೊದು. ಹ್ಮ್ ಮಸದ ಹಾಕಾರ್ರೀ ಹ್ಮ್
ಅಂದರ ಇನ್ನ
ಈ ಗುರುವಾರದ್ ಹ ಇಲ್ರಿ ಸ್ಟಾರ್ಟ ನ್ ಇಲ್ರಿ ಕೊಟ್ಟಾರೀ ಸ್ಟಡಿ ಹಾಲಿಡೇಸ್.
ಹೌದೇಏನ್ರ ಹಾ ಹಾ ಹ್ಮ್
ಮತ್ ರಿ.
ಏನಲ್ರಪ್ಪಾ ಎಲ್ಲೋರ್ದ್ದಾಯ್ತ್? ಒ ಮನೆ
ಹ್ಮ್ ಆಗೈತ್ ನೋಡ್ರಿ
ಮಲ್ಕೊಂಡಾರ ಏನ್ರೀನು ವಾಕ್ ಹೋಗ್ಯಾರ ಎಲ್ಲ.
ವಾಕ್ ವಾಕೋಗ್ಯ ರೀ. ಹ್ಮ್ ಒಂದ್ಸಲ ಊ ಊಟ ಆದ್ಮೇಲೆ ಹೋಗಾಕ ಬೇಕ್ರಿ ಇಲ್ಲಾಂದ್ರ ಆಗಲ್ರಿ.
ಹಲೋ
ಹಲೋ
ಹ
ಮತ್ ಕೆಸ ತಿಲ್ರರಿ
ಹಾ ಹಾ ಕೇಳ ಉಂಟದ್ರಿ ಮಮ್ಮಿದು ಆರಾಮ ರಿ?
ಮ ರೀ ಮಸ್ತ್ ರೀ. ನಿಮ್ಮ ಮನ್ಯಾಗರಿ ಎಲ್ಲರೂ ಆರ ಆರಾಮ ಅದೇ
ಆರಾಮ್ ನೋಡ್ಪ ಎಲ್ಲ, ಮಳಿ ಇಲ್ರ ಅಂದ್ರ ನಿಮ ಕಡೆ
ಮಳಿ ಏನಿಳ್ರಿ ಈ ಕಡೆ ನೀವುಸಲ್ ಬಂದ್ರೆ ಚೊಲೋ ಹಾಕಿದ್ಕರ ಬಂದೇ ಇಲ್
ಹ್ಮ್ ನಂಬಲ್ ಬಂದ್ರಿ ಸಾಯಂಕಾಲ ತಂಪಾಗ್ಯದ್ ನೋಡ್ರಿ ಸ್ವಲ್
ಹ್ಮ್ ಹ್ಮ್ ಬರಬೋದ್ ಆ ಸ್ವಲ್ಪ ಒಂದ್ ಮೂರ್ ತಾಸ ಬಂದ್ರ ಅಟ್ಟರೀ ಮತ್ತ
ಹ್ಮ್ ಹ್ ಇಲ್ಲಾಂದ್ರೆ ಒಂದ್ ಅರ್ಧ ತಾಸಸ್ ಬಂದ್ ಹೊಯ್ತಂದ್ರ ಮತ್ತೆ ತರದ ಹಗ ರ
ಹ್ಮ್ ಹ್ಮ್
ಒಂದ್ ಮೂರ್ ನಾಲ್ಕ ತಾಸ್ ಬಂತಂದ್ರ ಸೊಲ್ಪ್ ತಂಪೈತದ
ಹ್ಮ್ ಮ್ ಹೌದ್ರಿ
ಹ್ಮ್ ಹ್ಹ್
ಮುದ್ರ
ಅಂದ್ರ ಜೋರಾಗ್ಯಾದ್ರಿ ಊಟ ಇವತ್
ಊಟ ಆಗೈತ್ ನೋಡ್ರಿ
ಹ್ಮ್
ಹ್ಮ್ಮ ಹ ಆಯ್ತು ಅವ್ರ ಮಕರ್ ಅಂದ್ರರು ಲೇಟ್ ಆಗಾದ್ರೆ ಹಚ್ತೇನ್ ರಿ ಮತ್ ನಾಳೆ ಅದು
ಹಾ ಹಾ ಹಾ ರ ಬಾಯ್ ರಿ ಬ